ನಾ ಈ ಕೆಸ ಆತ ತೋಪ್ಪಾ ದೇವ್ರೇ.
ಇಗ್ ಕೆಲಸಕತದ.
ಹ್ಮ್
ನಿಮ್ ಮನೇಲಿ ಏನಕ್ ಹಾಕ್ಳ ಪೂಜೆ ಏನಿಲ್ಲ ನೋಡ. ಪ್ಪ ಸುಮ್ಮ್ನೆ ಕುತೀವಿ ಆಕಳು ಪೂಜೆ. ಅಲ್ಲ ಇವತ್ ಏನಕ್ ಮಾಡ್ತಾರ ಇವತ್ ಆಕಳ ಪೂಜೆ.
ಏ ಅಕ್ಕ ಏನೋ ಮಾಡ್ತಾರ ಮನ್ಸ ಬರ್ಲಿಲ್ಲ ಅಂದ್ರ ಕೆಲ್ಸ ಇರ್ಲಿಲ್ಲ ಅಂದ್ರೆ.
ಅಲ್ಲ ಇವತ್ ಶುಕ್ರವಾರ ಅಂತಾನ.
ಹೆ ಇಲ್ಲಕ್ಕ.
ಹ್ಮ
ಯಾವದಕ್ಕೋ ಒಂದಥರ ಮಾಡ್ತಾರೆ ಬಿಡು ಅದು.
ಇರ್ಲಿ ರೆಸಿಪಿ ಹೇಳವ ನಿನ್ಗೆ ಹೆಂಗ್ ಬರ್ತಾವ ಏನೇನ್ ಬರ್ತಾವ ರೆಸಿಪಿಗಳು ಹೇಳು. ನಾನು ಮಾಡ್ತೀನಿ ನಾಳೆ ಟ್ರೈ ಮಾಡ್ತೀನಿ ನಾನು.
ನಿನ್ನೆ ಹೇಳಿದ್ದು ಒಂದ್ ಅದ್ರು ಮಾಡಿಯಕ.
ಹ್ಮ್
ನಾ ಹೇಳಿದ್ ಮಾಡಿದಿ ಏನ್ರೀ.
ಏನು.
ಕಟ್ಲಿ ಹೊಳೆ ಏನ್ರೆ ಮಾಡಿ ಅಂದೆ.
ಇಲ್ಲ ಮಾಡಿಲ್ಲ ಅದಕ್ಕೆ ನೀನ್ ಈಗ ಒಂದ್ ಸ್ಪೆಷಲ್ ಹೇಳೋ ನಾಳೆ ಮಾಡ್ತೀನಿ ನಾನ್ ಈ ನಾಳೆ ಇಡ್ಲಿ ಮಾಡ್ಬೇಕಂತ ಮಾಡೀನಿ ಸಾಂಬಾರ್ ಯಾವ್ ತರ ಮಾಡ್ಬೇಕು ಹೇಳು ನಾ ಮಾಡ್ತೀನಿ.
ಸಾಂಬಾರ್ ಅಕ್ಕ ಚಟ್ನಿ ಮಾಡು ಇಲ್ಲ ಸಾಂಬಾರ್ ಅದು ಇದು ಇ ಚಟ್ಲಿ ಕೂಡ ಅನ್ಕದ ಮಸಾಲೆ ಚಟ್ನಿನಿ ಇದು ಮಸಾಲೆ ಸಾಂಬಾರ್ ಮಸಾಲೆ ಪುಡಿ ಹಾಕಿ ಸಾಂಬಾರು ಮಾಡ್ಬೇಕು. ಕಕ್ಕ.
ಯಾವ ತರ ಹೇಳು ನಾನು ನಾಳೆ ಮಾಡ್ತೀನಿ.
ಅದು ಹೆಂಗಪ್ಪ ಅಂದ್ರೆ ಅದೇ ಬ್ಯಾಳಿ ಕುತ್ಕೊಮದು ಅದು ಟಮಾಟೊ ಹಾಕಿ ಅದು ಕುದ್ದುಸಿತಿಲ್ಲಾ.
ಹಾ ಹಾ
ಸಾಂಬಾರ್ ಮಸಾಲೆ ಎಂಟಿ ಆರ್ ಮಸಾಲೆ ಸಾಂಬಾರು.
ಐತಿ.
ಹ ಅದು ಮಸಾಲೆ ಹಾಕಿ ಸಾಂಬಾರ್ ಮಾಡೋದ ಅದೇನು ಹೊಸದಏನು ಇಲಕ್ಕ. ಚಟ್ನ ನೀ ಹೆಂಗ್ ಮಾಡ್ತಿ ಇಡ್ಲಿ ಕೂಡ ಚ
ಚಟ್ನಿ ಇಟ್ನ ಚಟ್ನಿ ಅಂತಂದ್ರೆ ಕೊಬ್ಬರಿ. ಇದು ಮಿಕ್ಸರ್ ಹಾಕಿ ಕೊಬ್ಬರಿ ಪುಟಾಣಿ ಉಪ್ಪು. ಸ್ವಲ್ಪ ಬೆಲ್ಲ ಸ್ವಲ್ಪ ಹುಣಸೆ ಹುಣ್ಸೆ ಹಣ್ಣು ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸರ್ ಮಾಡೋದು.
ಹಾಗ್ಯಾ ನಾ ಹಂಗ ಮಾಡಲ್ಲ ಒಪ್ಪಾ.
ಮತ್ ಹೆಂಗ್ ಮಾಡ್ತೀರಿ.
ನಾಳಿಕ್ ನ ಹೇಳ್ದಂಗ ಮಾಡಕ ಸಂಜೆಗ್ ನ ಹೇಳ್ತನ್ ಮಾತ್ರ ಟೇಸ್ಟ್ ಹೆಂಗಗತ್ತತ್ ಹೇಳು. ಈಗ ತೆಂಗ ಇರ್ತವಿಲ್ಲ ಹಸಿ ಹೂವಂಗ ಒಣಗಿ ಹೂವ.
ಒಣಿಗಿದ್ ಬದ್ ಶೇಂಗದ್ ಹೆಂಗ್ ಮಾಡ್ಬೇಕು ಶೇಂಗಾ ಚಟ್ನಿ ಶೇಂಗಾ ಚಟ್ನಿ.
ಶೇಂಗಾ ಯಾವ್ದು.
ಹ ಇದು ಪಪ್ಪು ಶೇಂಗಾ ಕಡ್ಲಿ ಕಡಲೆ ಬೀಜ.
ಅದೇ ಅದ್ರ್ದನ್ ಖಾರ.
ಅಲ್ಲ ಅದೇ ಚಟ್ನಿ ಮಾಡ್ತಾರಲ್ಲಾ ಶೇಂಗಾ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಅಂತಾರಲ್ಲಾ
ಅಲ್ಲ ಕೊಬ್ರ ಚಟ್ನಿಗೆ ಅವ್ರು ಹಿಂಗ್ ಒಬ್ಬೊಬ್ಬರು ಅದಕ್ ಹಂಗೆ ಅಂತಾರ ಅದ್ರ ಶೇಂಗಾ ಜಾಸ್ತಿ ಹಾಕ್ತಾರ ದ್ರಾಗ ನಾ ಹೇಳ್ತೀನಿ ಕೇಳು ಅ ಅದು ಏನೊಂತರ ಒಂದು ಮಿಕ್ಸಿ ಜಾರ್ ದಾಗ ಬಳ್ಳಳಿಸಲ್ದಕ್ದು
ಹೂ ಹೂ
ಅಲ್ಲ ಇ ಅಲ್ಲ ಇರ್ತದಲ್ಲಾ
ಹೂ ಹೂ
ಅಲ್ಲ ಕಟ್ ಮಾಡ ಹಾಕದು ಮೆಣ್ಸಿನ್ ಕನ್ಕ ಸ್ವಲ್ಪ ಎಣ್ಣೆ ಹುರಿಯೋದು
ಹೌದು
ಹೂರ್ದ ಹಾಕದು ಒಂದು ಒಂದು ಬೌಲ ಪುಟಾಣಿ
ಹೂ
ಒಂದು ಅರ್ಧ ಬೌಲ್ ಶೇಂಗಾ
ಶೇಂಗ ಹಾ
ಹೂ ಮಿಕ್ಸಿಗ್ ಹಾಕದು ಮತ್ತಂದಕರ ಕೊಬರಿ ಅನ್
ಶೇಂಗ ಉರಿ ವಕೌರಿ ಪಡದ ಶೇಂಗ ಉರಿಕೌರಿ ಪಡಾ
ಹೂ ಶೇಂಗಾ ಉರಿಬೇಕಕ್ಕ
ಹ ಹಾ ಹಾ
ಅದೇ ಶೇಂಗ ಒಟ್ಟ ಪುಡೀರ್ ಮಾಡ್ಬೋದು ಹೆ್ ಭ ನಡೀತದ ಒಟ್ಟ ಎಡ್ರದಾಗ ಒಂದ್ ಹಾಕದು
ಹೂ ಹೂ
ಹುರಿ ಬೇಕೇ ಅಂದ್ರೆ ಪುಡೀರೆೇ ಆದರೆ ಹಾಕ್ಬಹದು
ಹೌದು
ಮತ್ತನ್ಕರ್ ಅದು ಒಣ್ಗಿಟ್ಟ ಹೆಂಗಿತ್ತಲಾ
ಹೂ ಹೂ
ಅದು ಮಿಕ್ಸಿ ಸಣ್ಣ ಆಗಲ್ಲ ಅಬ್ಬಳ ಜಬ್ಬಳ ಆತದ ಅದಕ್ಕ ಈಗ ಸಂಜ ಇಲಿ ಮಾಡಿ ಏನ್ ಮಾಡ್ಬೇಕು ಒಂದು ನೀರಾಗ ಅದು ತೆಂಗ ಕೊಬರಿ ನೆನ ಇಡ್ಬೇಕು
ಕೊಬ್ಬರಿ ನೆನಿ ಇಡ್ಬೇಕು
ಹೂ ನೆನ ಇಟ್ಟು ಸಣ್ಣ ಪೀಸ್ ಪೀಸ್ ಹೋಳಿ ಹಾಕ್
ಹೂ
ಹಾಕಿ ಶಂದ್ರ ಅದ್ರ ನಿಂತ ಮಿಕ್ಸಿ ಹಾಕಲ್ ಉಪ್ಪ ಹರ ಹಾಕಿರ್ತಿರಿ ಹೆಂಗಿಡ್ರು ಮೆಣಸಿನ್ಕ
ನ್ ಕಾಯ ಹಾಕಿರ್ತಿವಿ
ಹಾ ಅದು ಮಿಕ್ಸಿಗ್ ಹಾಕದು ಪುಡಿ ಇ ನಮ್ಗೆ ಎಷ್ಟು ಬೇಕಾ ಸಣ್ಣ ಅದ ಅಪ್ಪ ಒಬ್ಬರು್ದ ಗಟ್ಟಿ ಉಂಂತರ ಒರು ಅಳಸ ಉಂತರ ಹೆಂಗ್ ಭಿ ಮಾಡ್ಬೋದು
ಹೂ
ಆಮೇಲೆ ಗಟ್ಟಿ ಎಳ್ಸ ಅಂತೂ ಅದ್ರಾಗ ನೀರ್ ಸ್ವಲ್ಪ ಹಾಕದ ಹಿಂದೇನ ಇಿಲ್ಲ ಅಂದಂಗ
ಹೌದೌದು
ಮಿಕ್ಸಿ ಸಣ್ಣ ಆಗಟ್ಟ ಹಾಕದು ಆಮೇಲೆ ಅನ್ಕರ್ ಕಡಗಿ ಎಣ್ಣಿ
ಎಣ್ಣಿ
ಕಡೆಗೆ ಒಂದು ಬಗೋಣಿ ಒಳಗ ಇಡೋದು ಎಣ್ಣೆ ಎಣ್ಣೆ ಜೀರ್ಗಿ ಕಲ್ದಿ ಇದು ಕಲ್ಡಿ ಬೇರಿ
ಕಡ್ಲಿಬೇಳೆ ಹಾ
ಹೂ ಅವು ಇಸುಹಾಕಿ ಸ ಅವ ಏನ್ ಹಮ್ಗೈ ಕೆರ್ಬೆ ಒಂದ್ ಹಾಕದು ಅದ್ರಾಗೆ
ಹಾ ಹ
ಎರ್ ಕೊತಂಬ ರಿ ಹಾಕಿ ಸ್ವಲ್ಪ ಕೈ ಆಡಿಸಿ ಅದು ಬಂದ್ ಮಾಡೋದು ಅದು ಆರನ ಅನ್ಕರ್ ಚಟ್ನಿಿದು ಅದ್ರ ಒಳಗಿಂದ ಹಾಕದು ನೀರ್ ಬೇಕು ತಿಳಿ ಎಟ್ಬ ಕಟ್ ಮಾಡ್ಕೊಂಬದು ಇಷ್ಟ್ ಮಸ್ತ್ ಆತ ತು ಕೇಳೇ ಬರ್ಬ ಅಲ್ಲಾ ಬೇಕ್ ಚಂದ ಆತ
ಹೂ ಹೂ ಹೂ ಅಂದ್ರೆ ನಾವ್ ಆಾರಕ್ಕೊಮ್ಮೆ ಶಂತಿ ಮಾಡ್ತೀವಲ್ಲಾ ಅಲ್ಲಾ ತಂದಿಲ್ಲ ನಾನ್ ಈ ಸಲ
ಮುಂದಿನ ಸಲ ಮಾಡಿ ನೋಡಕ್ಕ
ಹೂ ಅಷ್ಟೇ ಮಾಡ್ತೀನಿ ಈ ಸಾಂಬಾರ್ು ಹೆಂಗ್ ಮಾಡ್ಬೇಕು
ಯವುದು
ಇಡ್ಲಿ ಸಾಂಬಾರ್
ಅದು ಬರೆ ಕುತ್ಕೊದು
ಹೂ
ಅದು ಹೆಂಗ ಮಾಡದದ ಇಲ್ಲ ಅದ್ರಾಗ ಹಾಕದು ಬೆಳ್ಳುಳ್ಳಿ
ಹೂ ಹಾಕ್ ಆಲೂಗಡ್ಡೆ ಈರುಳ್ಳಿ ಅದೆಲ್ಲ ಟೊಮೊಟೊ ಬೇಳೆ ಕೂಸತ್ತ ಕುದಿಸ್ಬೇಕಾ
ಆಲೂಗಡ್ಡೆ ಯಾಕ ಹಾಕ್ತಕ್ಕ
ಆಗ್ಲೇ ಬೇಡ
ಹ ಬೇಡ ಬೇಡ ಅದಕ್ ಜಲ್ದಿ ಸಾಂಬಾರ್ ಹಳಸ್ತೈತಿ
ಹೌದಾ ಹೂ
ಹೂ ಆಲೂಗಡೆ ಯೂಸ್ ಮಾಡ್ಬಾರ್ದು ಈಗ ಅನ್ನ ಎಲ್ಲಿಗ್ರ ಊರಿಗೆ ಕಟ್ಕೊಂಡು ಓದತಿರ್ತಿೀವಲ್ಲಾ
ಹೂ ಹೂ
ಅದಕ ಆಲುಗಡಿ ಯೂಸ್ ಮಾಡ್ಬಾರ್ದು ಅನ್ನ ಜಾಸ್ತಿ ಹಳಸ್ತದ
ಹೌದಾ
ಎಲ್ಲಿಗ್ ಹೋಗಕ್ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಬೇಕು ಉಳ್ಳಾಗಡಿ ಒಂದೇ ಆಗ್ಬೇಕು ಎರಡ್ ಗಡ್ಡಿ ಹಾಕ್ತಿದ್ರ ಅಂದ್ರ ಯಾಕಂದ್ರ ಹಳ್ಸಂಗಿ
ಹೌದೌದು
ನೀವು ಪ ಹಿಂಗ ಊರಿಗೆಗ್ ಹೋಗಕ್ ಪಟ್ಲಾಕ್ ಏನ್ಂತಿರಕ್ಕ ಅದೇ ಎ ಕಲ್ಡಿ ಹಟ್ಟಿಂದ ಪಲ್ಯ ಮಾಡ್ತಾರ ನೋಡು
ಅ್ ಜುಣುಕಾ ಇಟ್ಟನ್ ಪಲ್ಯ
ಹಾ ಉದರ್ ಪಿಟ್ಲಾ ಅಂತಾರ ನೋಡಕ
ಹ ಉದ್ರ ಪಿಟ್ಲಾ ಅಂದ್ರೆ ಗೊತ್ತಿಲ್ಲಪ್ಪಾ
ಅದು ಹಿಟ್ಟಿಂದ ಮಾಡ್ತಾರಿಲ್ಲ
ಅದೇ ಈರುಳ್ಳಿ ಮೆಣ್ಸನ್ಕಾಯಿ ಟೊಮೊಟೊ ಎಣ್ಣಗೆ ಹಾಕಿ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಹುಳಿ ಹಿಂಡಿ ಉಪ್ಪು ಖಾರ ಅರ್ಶಿಣ ಹಾಕಿ ಸ್ವಲ್ಪ ಇಟ್ಟು ಸ್ವಲ್ಪ ಸೋಸ್ಕೊಂಡು ನೀರ ಹಾಕಿ ಕಲಸಿ ಅದಕ್ ಹಾಕ್ಬೇಕು
ಹಾ
ಹ
ಹ ಅದು ಅಲ್ಸ್ ಪಿಟ್ಲಾ ಆಯ್ತಕ ನ್ ಬಲಿ ಉದ್ರ ಪಿಟ್ಲಾ ಅಂತ ಹಿಂಗ ಊರಿಗ್ ಹೋಗಕರ ಮಾಡ್ ಕೊಂಡು ಹೋಗತಾರಾ
ಹೆಂಗ ಹಿಂಗ ಕಟ್ ಮಾಡ್ತಾರಾನ ಉದರ್ಪಿಟ್ಲ ಅಂದ್ರೆ
ನಾ ಹೇಳ್ತೀನಿ ಕೇಳು ಕಲ್ಡಿಿ ಇಟ್ಟಿರ್ತದ ಇಲ್ಲ
ಹಾ
ಕಲ್ದಿ ಇಟ್ ಒಳಗ ಅಜ್ವೇನ್ ಅಜ್ವೇನ್ ಗೊತ್ತು
ಅಜ್ವನ್
ಹಾ ಅಜ್ವೇನ ಹಾಕ್ ಅದು ಕಲ್ದಿಟ್ೊಳಗ ಅಜ್ವೇನ ಅರ್ಶಣ ಖಾರ ಪುಡಿ ಇದೆ ಮಸಾಲೆ ಇದೆ ಎರಡದಾಗ ಒಂದ್ ಹಾಕದು ಹಾಕಿ ಹುಂಚಿನ್ಕ ನೀರ್ನೆ ನೆನೆ ಇಡೋದು ಅದು
ಹಾ
ಅದು ಹುಣ್ಚಿನ್ಕೆ ನೀರ್ ಹಾಕಿ ಸ್ವಲ್ಪ ಅದ್ಕ್ ಇದು ಹುಳಿ ತಕ್ಕಂದ
ಉಳಿಗೆ ತಕ್ಕಂತೆ
ಹೂ ಆ ಹಿಟ್ಟಿನ ಹಾಕಿ ಇದು ಕಲ್ಸದು ನೀರು ಒಂದ್ ಸ್ವಪ ಹಾಕಿ
ಹೂ
ಖಾರ ಉಪ್ಪ ಇಟ್ಬೇಕ ಎಲ್ಲಾ ಹಿಟ್ಟಿನಾಗ ಹಾಕದು
ಹೂ
ಹಾಕಿ ಕಲ್ಸದು ಕಲ್ಸಿ ಅ ಹಿಂಗಕ್ಕ ಮುಟಗಿರೇ ರೌಂಡ್ರೇ
ಹ ಆ ಹಿಟ್ಟೊಳಗೆ ಅಜ್ವನ ಉಪ್ಪು ಖಾರ ಹುಳಿ ಹಿಂಡಬೇಕಾ
ಹಾ ಹಿಂಡಿ ಅವು ಮುಟಗಿ ಮಾಡ್ದ ಮಾಡ್ಬೇಕಕ್ಕ ಮುಟಗಿ ಅಂದ್ರ ಗೊತ್ತಾಯ್ತು
ಹ ಹಾ
ಆವ್ ಉದ್ದದ ಮಾಡ್ತಾರ ನೋಡ್ ಕೈಲಿ ಐತೆ ಹಾ ಹಾ ಉದ್ದ ಉದ್ದುದ್ ಮಾಡಿ ಇಡ್ಲಿ ಡಬ್ಬ ಒಳಕ್ ಕುದ್ದಿಸಬೇಕ ಅದಕ್ಕ
ಎದ್ರೊಳಗ ಇಡ್ಲಿ ಡಬ್ಬಾ
ಈ ಇಡ್ಲಿ ಡಬ್ಬದ ಕಡುಬು ಕುದಿಸ್ತ್ರೀ ನೋಡ ಅಕ್ಕ
ಹಾ ಹಾ ಹಾ
ಆ ರೀತಿಿಯ ಕು ಕುದಿಸ್ಬೇಕು
ಹಾ ಹಾ
ಕುದಿಸಿ ಆಮೇಲೆ ಅದು ಸೊಪ್ ಕಡಿಗಿಟ್ಟು ಆರ್ತವಿಲ್ಲ
ಹೌದು
ಆರಾನ ಅಂತರ ಮಿಕ್ಸಿ ಬೆಳಗ್ ಹಾಕದು
ಮಿಕ್ಸಿ
ಹೂ ಪುಡಿ ಹೂ ಹಿಂಗ ನಮಗ ದಾಪ ಎಷ್ಟ್ ಬೇಕ ಅಷ್ಟ ಪುಡಿ ಮಾಡ್ಕೊದು
ಹೂ ಹಾ ಹಾ
ಮಾಡ್ಕೊಂಡು ಮತ್ತೆ ಕಡಿಗೆ ಏನ್ ಮಾಡ್ಬೇಕು ಉದ್ದ ಉದ್ದ ಉಳ್ಳಾಗಡಿ ಹ ಹೊಳ್ಬೇಕು ಒಂದ ಸ್ವಲ್ಪ
ಹೂ
ಬಕ್ಕುಳ ಅಷ್ಟ ಆಗ್ಬೇಕು ಉಳಾಗಡ್ಡಿ
ಜಾಸ್ತಿ ಹಾಕ್ಬೇಕು ಹೂ
ಹ ಒಂದ್ ಎರಡು ಗಡ್ಡಿ ಉಳಾಗಡ್ಡಿ ಹಾಕ್ಬೇಕು ಮತ್ತ ಅನ್ಕಾರ ಅದಕ್ ಇದು ತಕಷ್ಟು ಅದು್ ಬಳ್ಳುಳ್ಳಿ
ಹಾ
ಬೆಳ್ಳುಳ್ಳಿ ಹಾಕಿ ಜೀರ್ಗಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಕೆರ್ಬೆವ ಕೊತ ತಂಬ್ರಿ ಹಾಕದ ಅದ್ರಾಗ ಪಾಣೆ ಹೊಡಲ್ಲ ಎನೀ ಹೆಂಗ ಪಾಣೆ ಹೊಡಲ್ಲ
ಹೌದು ಹೌದು
ಪಾಣಿ ಹೊಡ್ದು ಅದು ಉದ್ರ ಪಿಟ್ಲಾ ಇರ್ತದಲಾ ಅದು ಮಿಕ್ಸಿಗ್ ಹಾಕಿದು
ಹ ಹಾ ಹ ಹಾ
ಅದು ಬರ್ಬೆಕ್ ಕಿಶಿಂದರು ಪಾಣ ಹೊಡಿಬೇಕು ಆ ಕಲಸ್ಬೇಕದು ಮಿಕ್ಸ್ ಮಾಡಬೇ ಹ ಅದು ಲಾಕ ನೀ ಮೂರ್ ದಿನ ಇಡು ಕಡೆಗೆ ಫ್ರಿಜಿನಾಗಲ್ಲ ಬರೀ ಕಡೆಗೆ ಇಡು
ಹೂ ಹೂ
ಒಟ್ಟ ಆಸಂಗಿಲ್ಲ
ಹೌದಾ ಮತ್ತೆ ಅದನ್ನೇನೋ ಇನ್ನೊಂದು ಆ ತರ ಕಟ್ ಮಾಡಿ ಮಾಡ್ತ ತರಲ್ಲ ಅದ ಯಾವ ತರ
ಅದು ಕಟ್ಬಿಟ್ಲ ಅಂತಿರ್ತು ಅಕ್ಕ
ಹಾ
ಅದು ಹೆಂಗ್ ಮಾಡ್ತಾರ ಗೊತ್ತು ಕಲ್ಡಿ ಹಿಟ್ಟ ಈಗ ನಾ ಹೇಳಿಲ್ಲ ಫಸ್ಟ್ ಖೋಪ ಹಾಕಿ ಮುಟ್ಟಗಿ ಮಾಡ್ದ ಮಾಡ್ಬೇಕಂತ ಹೇಳಿ ಅವ ಏನ್ ಮಾಡ್ತ ರ ಸಣ್ಣ ಸಣ್ಣ ಹಿಂಗ್ ರೌಂಡ್ ರೌಂಡ್ ಈಗ ಹೆಂಗ ಹೇಳ್ಬೇಕಪ್ಪಾ ಅಂದ್ರ
ರೌಂಡ್ ಅಂದ್ರೆ ಈಗ ಮೋದಿ ಚೂರ್ ಮಾಡ್ತಾರಲ್ಲಾ ಶಾಂಗಾ ಉುಂಡಿ
ಅಲ್ಲಕ್ಕ ಈ ಹಾ ರೊಟ್ಟಿ ರೊಟ್ಟಿ ಉರುಳ್ಳಿ ಮಾಡ್ಕೊತಿಲ್ನ
ಹೌದೌದು ಹೂ ಹೂ
ಆ ರೀತಿ ಮಾಡ್ಕೊಂಡು ಕುದಿಸ್ತಾರ ಆಕ್ವಿ
ಅದನ್ನು ಕುದಿಸ್ತಾರಾ ಅಂದ್ರೆಂಗ ಕುದಿಸದಂದ್ರೆ ಹೆಂಗ ಕುದಿಸ ನೀರ್ ಹಾಕಿಟ್ಟು ಅದ್ರ ಮ್ಯಾಲ ಒಂದು ತೂತು ತಿಿಂದ ಒಂದ್ ಹಿಂಗ್
ಹಾ ಹೌದು ಹೌದ ಹೌದ ಅಕ್ಕ ಅದೇ ಹೂ ಅದ್ರ ಮ್ಯಾಗ ಇಟ್ಟು ಮ್ಯಾಗ ಮುಚ್ಚದ್ ಉಮಗಾಯ ಅದು ಕುದಿ ಹೊಗಿ ಮ್ಯಾಗ ಉಮ್ಗಾಯತ ಅಂತಾರಲ್ಲಾ
ಹೌದೌದು ಹೂ
ಹಾ ಹಂಗ್ ಮಾಡದು
ಹೂ
ಮಾಡ್ಕೇಶಿಂದಡ್ರ ಅದು ಏನಂತಾರೆ ಕಟ್ ಮಾಡದಾವ ಕುದ್ಮ್ಯಾಗ ಹಿಂಗ ನಮಗ ಯಾವ ಶೇಪ್ ಬೇಕ ಆ ಶೇಪ್
ಹೂ ಹೂ ಹೂ
ಕಟ್ ಮಾಡ್ಕೊಂಡು ಈಗ ನಾ ಹೆಂಗೆ ಹೇಳ ಪಣ ಹೊಡೋದು ಅದಕ್ಕೆ ಪಣ್ ಹೊಡಿತಾರ ಅದ ಅನ್ಕಾರರ ಹಿಂಗ ಇದು ರಟ್ಟುತ್ತೆ ಅದುಕ್ಕ ಹಳಸ್ತೈತಿ ಯಾಕಂದ್ರ ಅದು ಒಳಗೆಲ್ಲಾ ಹಿಟ್ಟಿಟ್ ಹಿಟ್ಟಿ ಹಿಟ್ಟ ಆಗಿರ್ತದ
ಹೂ ಹೂ ಹೂ
ಎಲ್ಲಾ ಕಡಿಯದು
ಅಂದ್ರೆ ಅವತ್ತ ಮಾಡಿದ್ದು ಅವತ್ತ ತಿನ್ನಾಕ ಟೇಸ್ಟ್ ಅಲ್ಲಾ
ಹಾ ಅವಾಗೆ ಅದು ಒಂತರ್ ಪುರಿ ಕೂಡ ಭಾರಿ ಆತತ್ಲಕ
ಹೂ ಹೂ ಹೂ ಪುರಿವಳ ತಿಂತಾರಾ
ಪೂರಿ ಕೂಡ ಏನೇನ್ ಮಾಡ್ತಿೀರ ನೀವು ಇಲ್ಲಕ್ಕ
ಇಡ್ಲಿ ಹ ಇಡ ಇಡ